ಹಲೋ ಹಾ ಹೇಳ
ಅದೇ ಅಣ್ಣ ಸ್ವಲ್ಪ ಕೆಲ್ಸ ಬೇಕಾಗಿತ್ತು ನೀವ್ ಎಲ್ಲಿ ಹೋಗಿರ ಅಲ್ಲಿ ನಮ್ಗಿಟ್ಟ ಕೆಲ್ಸ ನೋಡ್ತಾರ ಏನ ಅಂತ
ಹ್ಮ ಹೌದೇನಪ್ಪಾ ಎಂತ ಕೆಲ್ಸ ಬೇಕಪ್ಪ ನಿಮಗ
ನೀವು ನೋಡೋಣ ನೀವು ನಿಮ್ಮ ಮನ ಕುಲ ತಕ್ಕಂಗ ನಮ್ಗ ಸ್ವಲ್ಪ ಸ್ಯಾಲ್ರಿ ಅಮೌಂಟ್, ಜಾಸ್ತಿ ಇರ್ಬೇಕು, ಕೆಲ್ಸ ಮಾತ್ರ ಯಾವ್ದ? ದಾದ್ರೂ ಸರಿ ಈಗ ಈಗ ಮಾರ್ಕೆಟಿಂಗ್ದಾಗ ಆಗ್ಲಿ ಕಂಪ್ನಿಲ್ ಆಗ್ಲಿ
ಹ್ಮ
ಅಥವಾ ಫ್ಯಾಕ್ಟ್ರಯಲಾಗ್ಲಿ ಯಾವ್ದಾದ್ರೂ ನಡಿತದಣ
ಹೌದಾ ಹ್ಮ್ ಕಂಪ್ನಿಗ ಹೋಗ್ತಿರೆನ್ ಸುಮ್ನೆ
ಕಂಪ್ನಿಗಾ?
ಹಾ ಕಂಪ ಪೇಮಂಟ್ ಹದಿನೈದರಿಂದ ಹದನೆಂಟ ವರೆಗ ಕೊಡ್ತಾರ ಪಸ್ಟಿಗ್ ಸ್ಟಾರ್ಟಿಂಗ್ ಏನದ ಹದಿನೈದರಿಂದ ಹದ್ನರು ಕೊಡ್ತಾರ.
ಊಟ ಬ ರೂಮ್ ಗಿಮ ಎಲ್ಲಾ ಅವ್ರ
ಎರಡಹೊತ್ತ ಊಟ ಅಂದ್ರೆ ಇಲ್ಲಿಕ್ಕೆ ಮೂರ ಊಟ ಅಂದ್ರ ಹದನೈದ ಸಾವಿರ ಕೊಡ್ತಾರ
ಹಾ
ಊಟ ಎಲ್ಲ ನಮ್ಮ್ ಕಡೆಗ ಅಂದ್ರೆ ಅವ್ ಎರಡ್ವತ್ತು ಊಟ ಕೊಡ್ತಾರೆ ಒಂದ್ವತ್ತು ನೀವು ಮಾಡ್ಕಂದ್ರೆ ಹದಿನಂದು ಸಾವಿರ ಕೊಡ್ತಾರೆ.
ಹದಿನೆಂಟ ಹ ಈ ತಿಂಗಳಿಗೆ
ಸ್ಟಾರ್ಟಿಂಗ್ ಕೊಡ್ತಾರೆ. ಬರ್ಬರ್ ಬರ್ಬತ ಜಾಸ್ತಿ ಮಾಡ್ತಾರೆ ಪೇಮೆಂಟ್ ಅವರು
ಅಂದ್ರ ಕೆಲ್ಸ ಎಷ್ಟವರ ಇರ್ತಾದನ್ಣ,
ಏನಿಲ್ಲಪ್ಪಾ ಬೆಳಗ್ಗೆ ಎಂಟುವರೆ ಹೋದ್ರೆ ನೈಟ್ ಏನದ ಏಳುವರಿ ಎಂಟು ಗಂಟೆ ಕ್ಲೋಸ್
ಹ ಅಂದ್ರ ಚ ಚೆನ್ನಾಗಿದ್ದಣ ಇ ಪಿಯಫ ಪಿಯಫ ಏನ್ ಕಟ್ಟ ಮಾಡಲನ್ನ
ಪಿ ಎಫ ಅಂದ್ರೆ ಇದು ಯಾವ್ದೋ ಒಂದು ಇನ್ನೊಂದು ಕಂಪನಿ ಯಾವ್ದೋ ಡೈರಿ ಹಾಲಿನ ಡೈರಿ ಅಂತ ಇರ್ತಲ್ಲ, ಅಂತ ಅಲ್ಲಿ ಕಟ್ ಆಗತ್ತ ಇದಏನ್ ಸುಮ್ಮ್ನೆ ಇದು ಓನ್ ಅವರು ಬಿಸ್ನೆಸ್
ಓನ್ ಓನ್ ನ್್ಯಾ ಫ್ಯಾಕ್ಟರಿಣ
ಹಾ ಓನ್ ಫ್ಯಾಕ್ಟ್ರಿ ಏನಿಲ್ಲ ಓನ್ ಹೆಂಗಂದ್ರೆ ಇ ನಿಮ್ ನಿನಗೆ ಮಾಡಿದ್ದೆ ನಿನಿಗೆ ಬಂತು ಅವ್ರು ಮಾಡಿದ್ದು ಅವ್ರಿಗೆ ಬಂತು
ಹಾ ನಡಿತದಣ ನಡಿತದಣ ಹಂಗೇನಿಲ್ಲ ಹಿಂಗಿದ್ರೆ ಚೊಲೋ ರೂಮನ್ ಅವ್ರರು ಅವ್ರ ಕಡಿನೇಲ್ಲ ಅಣ್ಣ ನಾವ್ ನಾಲ್ಕ್ ಜನ ಬರ್ತೀವಿ ನಮ್ಗೆ ಸಪ್ರೇಟ್ ಕೊಡ
ರೂಮಾ?
ಹಾ
ನಾಲ್ಕ್ ಜನ ಬನ್ನಿ ರೂಮ್ ಅಡ್ಜಸ್ಟ್ ಮಾಡ್ತಿವಿ ತಗೊಂಡ ಹೇಳ್ತವಿ ಸಾರಿಗೆ.
ನಾ್ ನಾವ ಅತ್ತ ಯಾಕಂದ್ರೆ ನಮ್ಮೂಊರ ನಾವು ನಾಲ್ಕ್ ಜನ ಒತ್ತಟಿ ಆಗಿಬಿಡ್ತೇವಣ ಟೆನ್ಷನ್ ಇರಲ್ ಸುಮ್ನೆ ಅವವು ಬೇರೆ ಬೇರೆ ಕಡೆರು ಇರ್ಬೇಕು ನಾವ್ ಈ ಕಡೆ ಉತ್ತರ ಕರ್ನಾಟಕದವರು ಅವ್ರಿಗೆ ನಮ್ಗ್ ಕರೆಕ್ಟ್ ಆಗಿ ಕಂಫರ್ಟೇಬಲ್ ಆಗಲ್ಲ ಅವ ಜಗಳ ಸ್ಟಾರ್ಟ್ ಆಗತವಾ ಅದಕ್ಕೆ ನಾವು ಕರೆಕ್ಟ್ ಆಗಿದ್ದವ ಅಂದ್ರೆ ಏನು ಪ್ರಾಬ್ಲಮ್ ಬರಲ್ಲ
ಹ ಪ್ರಾಬ್ಲಮ್ ಬರಲ್ಲ ಆಮೇಲೆ ಅದೊಂದು ಈ ನಿಮ್ ಮದ ಆದ್ರೆ ಏನ್ ಚೆನ್ನಾಗಿರುತ್ತೆ ಮಧ್ಯಾಹ್ನ ಜಗಳಗಿಳಾ ಆಡಂಗಿತ್ತ ಆದ್ರೆ ಬರ್ಬಾರ್ದ ಯಾರು
ಏ ಇಲ್ಲ ಇಲ್ಲ ಹಂಗೇನಿಲ್ಲ
ಜಗಳ ಆಡಲ ತಾನೆ ನೀವ್ ಯಾರು ಹ
ಇಲ್ಲ ಹಂಗ್ ಜಗಳ ಗಿಗಳ ಆಡಲ್ಲ
ಹಾ
ಹಂಗೆನ ಎಲ್ಲಾ ಕರೆಕ್ಟ ಆಗಿ ಮಾಡ್ತೀವಿ ಕೆಲ್ಸ ಎಲ್ಲಾ ಸಂಡೇ ಎಲ್ಲ ವೀಕೆಂಡ್ ಸಂಡೆ ಎಲ್ಲ ಸೂಟಿ ಕೊಡ್ತಾರ ಹ ಅದೇ ಅಂದೆ ಸಂಡೆ ನಮ ಸ್ವಲ್ಪ ಯಾವ ಕಡೆ ಹೋಗ್ಬೇಕಾದ್ರೆ ಬೋರ್ ಆದ್ರ ನ ಯಾವ ಬೇರೆ
ಇಲ್ಲ ಪ್ಲೇಸ್ ಅಲ್ಲ ಪ್ಲೆಸ ಚೆನ್ನಾಗ ಐತೆ ಬಟ್ ಎಲ್ಲಿ ಬೇಕಾದ್ರ ನೋಡ್ಕೊಂಡ್ ಬರ್ಬೋದು ಬೆಂಗ್ಳೂರ್
ಹಾ ಹಾ ಈ ಬೆಂಗ್ಗಳೂರಲ್ಲಣ ಇರೋದು
ಹಾ ಬೆಂಗಳೂರು ಮತ್ತೆ ಇಲ್ರಿ ಬೆಂಗಳೂರು ಎಂತಂತ ಪ್ಲೇಸ್ ಸಂಡೆ ಹೋಗ್ ರಜಾ ಕೊಡ್ತದೆ ನೀವ್ ಎಲ್ ಬೇಕಾದು ಸುತ್ತಾಡ್ಕೊಂಡ್ ಎಲ್ಬೇಕಾದ್ರ ಏಂತ ತಿನ್ಕೊಂಡ್ ಬರ್ಬೋದು
ಹಾ ನಡತತಿ ನಡತತಿ ನ ಅದೇಣ್ಣ ಒಂದೊಂದ್ ಕಡೆ ಎಲ್ಲ ಸ್ಯಾಲ್ರಿ ಒಂದ್ಸ ರಚಿ ಕೊಡ್ ಆದ್ರ ರಜೆ ಕೊಡಲ್ಲ ಅಂತಾರೆ ಮೆ ಟ್ರಾಫಿಕ್ ಅಲ್ಲಿ ಓಡಾಡಿ ಓಡಾಡಿ ನೆ ತಲೆ ಕೆಟ್ಟೋಗಿರತ್ತೆ ವಾರದಲ್ಲಿ ಒಂದಿನಏನಂದ್ರೆಂದ್ರೆ
ಹ ವಾರದ ಬಂದ್ಬೇಕು ರಜೆ ಇರ ಇರುತ್ತ ಬಿಡಿ ಹಂಗೇನಿಲ್ಲ
ನಾಲ್ಕ್ ಜನ ಇರೋಣ ಏನಿಲ್ಲ ಕರೆಕ್ಟ್ ಒಂದ್ ಎರಡು ತಿಂಗಳು ಮಾಡಿದ್ಮೇಲೆ
ಹಾ ಎರಡ್ ತಿಂಗಳು ಆದ್ರೆ ನೀವು ಕಂಟಿನ್ಯೂ ನೋಡ್ತಾರೆ ಹೆಂಗ್ ಹುಡ್ಗರು ಒಳ್ಳೇರರ ಚೆನ್ನಾಗರ ಚನ್ನಾಗ್
ಏ ಅದ್ರಲ್ಲಿ ಏನ್ ಡೌಟೇ ಇಲ್ಲಣ್ಣ ನಿನ್ಗಂತ ಗೊತ್ತಿದ್ದದ ನಾವ್ ಕೆಲ್ಸ ಅಂದ್ರ ಕರೆಕ್ಟಾಗಿ ಮಾಡ್ತೀವಿ
ಇಲ್ಲ ಇಲ್ಲ ಉತ್ತರ ಕರ್ನಾಟಕನಾಗ ಗೊತ್ತಪ್ಪ ಹುಡುಗರು ಹೆಂಗ್ ಮಾಡ್ತಾರ ಅಂತ ಕೆಲ್ಸ ಅವ್ರು ಚೆನ್ನಾಗ್ ಮಾಡ್ತಾರ ಅವ್ರು ಅವ್ರ ಕೆಲ್ಸ ಒಂದ ನಂಬರ್ ಕೆಲ್ಸ ಅವ್ರದು
ಹ್ಮ್ ನಾವ್ ಅದಲ್ಲ ಎಲ್ಲಿ ಈ ತರ ಬೇರೆ ಬೆಯಸ್ಸಗಳದಾಗ್ಲಿ ಆತ ಇನ್ನೇ ತರ ಕೆಲಸ ಮಾಡಲ್ಲ ಏನ್ ಜಗಳ ಇದ್ರಲ್ಲ ನಮ್ಮಲ್ಲಿ ನಾವು ಚ್ಚಿಚ್ಚರೀತಿಯ ಇಲ್ಲಿ ಮಾಡಲ್ಲಾ ಅದಲ್ಲ ಕರೆಕ್ಟ್ ಆಗಿ ವರ್ಕ್ ಮಾಡ್ತೀವಿ ನಮ್ಮ್ ಪಾಡಿಗ್ ನಾವವು ಇರ್
ಹ್ಮ್ ಅದನ್ ಬಿ ಇರ್ಬೇಕಕ್ ಬಿಟ್ರೆ
ನು ಇಪ್ಪ ಎರಡ್ ಸಾವಿರ ಅಂದ್ಮೇಲೆ ಒಬ್ರಿಗೆ ಇಪ್ಪತ್ ಸಾವಿರ ಮಾಡ್ತಾರಾಂದ್ಯಾಣ
ಹಾ ಇಪ್ಪತ್ ಸಾರ್ ಮಾಡ್ತಾರಪ್ ಎರಡು ತಿಂಗಳು ಎರಡುವರ್ ತಿಂಗ್ಗಳು ಮಂತ್ ಸ್ಟಾರ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ನಿಮ್ ಮಂತ್ ಸ್ಟಾರ್ಟಿಂಗ್ ಆಗುತ್ತ ಮೊರ್ ಮೂರ್ ಎಷ್ಟು ತ್ರೀ ಮಂನತಿಂದ ಸ್ಟಾರ್ಟಿಂಗ್ ಆಗುತ್ತೆ ನಿಮ್ದು
ಮೂರ್ ಮಂತಂತಿದ ಚಲ ಮಾಡ್ತವಿ
ಹಾ ಎಷ್ಟು ಎರಡ್ ತಿಂಗಗಳು ಕಂಪ್ಲೀಟ್ ಎರಡ್ ತಿಂಗ ಕಂಪ್ಲೀಟ್ ಮಾಡ್ದಿತಾನೆ ನಿಮ್ದು
ತಿ ಚೆನ್ನ್ ನೋತಾರೆ ಚೆನ್ನಾಗಿ ಒಳ್ಳೆ ಹುಡುಗಾರಪ್ಪಾ ಚೆನ್ನಾಗಿ ಮಾಡ್ತಾರೆ ಅಂದ್ಮೇಲೆ ನೆಕ್ಸ್ಟ್ ಮಂತದಿಂದ ನೀವು ಸ್ಟಾರ್ಟಿಂಗ್ ಅಮೌಂಟ್
ಹಾ ಅಂದ ಹಂಗಿತ್ತ ಅಂದ್ರೆ ಓಕೆ ಅಣ ಜಲ್ಲಿ ಈ ಮೊನ್ನೆ ಒಂದ್ ಕಡೆ ನಮ್ಮ ಬ್ರದರ ಎಲ್ಲೂ ಬೇರೆ ಕಡೆ ನೋಡಿದ್ರು ಅಲ್ಲೆಲ್ಲ ಬರೀ ಹದನೈದು ದ ಸಾವಿರ ಕೊತಾರಂತೆ ಊಟ ಗೀಟ ಎಲ್ಲ ನಮ್ ಕಡೆ ಅಂತ ತೊಂದರಣೇ ಸುಮ್ಮನೆ ನಾ ಊಟ ಗಿಟ ನಮ್ಮ್ ಕಡೆ ರೂಮು ನಮ್ಮ ಕಡೆ ಅಂದ್ರ ಅಲ್ಲೇನು ಉಲೇಳಣ ಈಗ ಗ ಏನಿಲ್ಲ ಅಂದ್ರೆ ಒಂದ ಆರ್ ಸಾವಿರ ಬರ ಬಾಡಿಗೆನೆ ಅ
ಹ್ಮ್ ಹ್ಮ ಬಾಡಗಿನ ಆಗತ್ತ ಆಗತಾ
ಮತ್ತ ಊಟ ಗೀಟ ಅಂದ್ರೆ ಎಲ್ಲಾ ಅದಕ್ಕೆ ಸುಮ್ನೆ ಬೇಡ ಅಂತ ಕೇಳಿದೆ ಅದಕ್ಕೆ ನಮ್ ದೋಸ್ತ್ ನಿಮ್ಮ ಹೆಸ್ರ ಹೇಳಿದೆ ಹಚ್ಚಿದ್ದೇ ನಾನೇ
ಏನಿಲ್ಲ ಊಟ ಗೀಟ ಆಮೇಲೆ ರೂಮ್ ಗೀಮ್ ಅಂದ್ರೆ ನಿಮ್ಗೆ ಏನ್ ಉಳ್ಕಲ್ಲ ಅಲ್ಲಿ
ಹ ಹೋಕಣ ಈಗ ಅದ್ರ ಜಾಸ್ತಿ ಆಗಣ್ಣ ಅವಾಗ ಒಂದ್ ನಾಲ್ಕೈದು ವರ್ಷದಿಂದ ಕಡಿಮೆ ಇತ್ತೆ ಈಗ ತುಂಬಾ ಜಾಸ್ತಿ
ಹ್ಮ್ ಇವಾಗ ಫುಲ್ ಜಾಸ್ತಿ ಇವಾಗಏನದ್ರೆ ಜನನ್ ಫುಲ್ ಚೇಂಜ್ ಆಗಿಬಿಟ್ಟು ಜಾಸ್ತಿ ಜನ ಜ ಜಾಸ್ತಿ ಜನ ಬಂದಯ್ತಲ್ಲಾ
ಹ್ಮ
ಅದಗೋಸ್ಕಾರ ಎಲ್ಲಾ ಫುಲ್ಲ ಶ ಇದು
ಅದಕ್ಕೆಣ ನಾನ್ ನಿಮ್ಗ ದ್ನ
ಹೌದದು ನಿಜ ಬಿಡಪ್ಪಾ ಕಾಸ್ಲಿ ಫುಲ್ಲು ಕಾಸ್ಟ್ಲಿ ಯಾವ್ದಂದ್ರ ಏನನ್ ತಗೊಂಡ ನೀನ್ ಬೇಕಾದ್ರ ಯಾವ್ದನ್ ಹ
ಜಾಸ್ತಿ ಅದಣ ಜಾಸ್ತಿ ಅದ ಈಗ ಏನಿಲ್ಲ ಅಂದ್ರೆ ಒಂದ್ ಐದ್ ಆರ್ ಸಾ ಸರ್ ಬೇಕಣ
ಹ್ಮ ಮತ್ತೆ ಅಷ್ಟು ಚಾರ್ ಫುಲ್ ಅಷ್ಟ ಬಿಸ್ನೆಸ್ ಮಾಡ್ಬೇಕಾದ್ರೆ ಈ ಎಂತ ಎಂತ ಇ ಇ್ ಮಾಡ್ಕೊಂಡೋಗ
ಈಗ ಅದ್ರಾಗ ಎಲ್ಲಾ ನಮ್ ಕಡೆ ಅಂದ್ರ ಆಗಲಣ
ಹಾ ಹಾ ಹಾ
ಅದಿಕ್ಕೆಣ ಹೇಳಿದ್ದು
ಹೌದೌದು ಅದೊಂತ ಕರಕ್ಕೆ
ಈಗ ನಾವ ಇರೋ್ ನಾಲ್ಕ್ ಜನ ಇದ್ದೀವಿ
ಹ್ಮ
ನಾಲ್ಕ್ ಜನದಲ್ಲಿ ಅವರು ಇವ್ರನ್ನಕ ಒಂದ್ ರೂಮ್ ಅಂದ್ರನು ಆಗಲ್ಲಣ್ಣ ಸುಮ್ನೆ ಆರ್ ಸಾವಿರ ಏಳ್ ಸಾವಿರ ಇರ್ತಣ
ಹಾ
ನಾ ನಾಲ್ಕ್ ಜನ ನೀವಣ ಆರ್ ಜನ ನಾಲ್ಕ ಜನ ಅಂದ್ರ ಒಂದ್ ಇಪ್ಪತ್ ಸಾವಿರ ಇದ್ರೆ ಹೆಂಗ ಅಜಸ್ಟ್ ಮಾಡೋದಣ ನೀರ್ ಬಿ ಒಬ್ರು
ಹಾ ಹ ಈಗ ಒಬ್ಬರು ಇಬರು ಅಂದ್ರೆ ಆಗಲ್ಪದೆಲ್ಲ
ಈ ಬರ ಎಲ್ಲ ನ ಅವೆಲ್ಲಾ ಮಾಡಷ್ಟಿಗೆ ಒಂದ್ ಸಂಸಾರನೆ ನಿಗಾಯಿಸ್ದಂಗ ಅ್ದಣ್ಣ ನಾವವು
ಹ್ಮ ಆಮೇಲೆ ಇದೊಂದು ಅವ್ರ ಕಡೆಗೆ ಎಲ್ಲ ಊಟ ರೂಮ್ ಅವ್ರ ಕಡೆ ಆದ್ರೆ ಮತ್ತೆ ಬೆಟ್ರರ್
ಹಾ ಬೆಟ್ರ ಅಣ್ಣ ನಮ್ಗ್ ಅಮೌಂಟ್ ಉಳುತ್ತಾ ಆತದ ಅದೇ ಏನಿರಲ್ಲ ಜಾಸ್ತಿ ನಾವ್ ಮಾಡಕ್ರ್ಚು ಶಿವ್ ಬಿಟ್ರೆ ಬಟ್ಟೆ ಇವ ಕ್ರದ್ದ ಜಾಸ್ತಿ ರ್ಚ ನಾವ್ ತಿರುಗಾ ಹೇಳೋದ ಬಿಟ್ರೆ ಎದ ಖರ್ಚ ಇರಲ್ಲ ಅವ್ ಊ ರೂ್ ಅಂದ್ರೆ ಅವ್ರ ಕಡೆ ಅಂದ್ರೆ
ಹಾ ಹ ಅಷ್ಟೇ ನೋಡು ಆಮೇಲೆ ಈ ಇನ್ನೊಂದು ನಿಮ್ ಕಡೆಕ್ ಆದ್ರೆ ಊಟ ರೂಮ್ ಬಟ್ಟೆ ಆಮೇಲೆ ಇನ್ನೊಂದ ಏನೋ ಇತ್ಯಾದಿ ಏನ
ಣ್ಣ ಖರ್ಚೆ ಏನ್ ಉಳ್ಯಣ್ಣ ನಾ ಸುಮ್ ಬೆಂಗ್ಳೂರ ಏನಾದ್ ಬಂದ ನೋ
ಹಾ ಹಾ ಅಷ್ಟೇ ನೋಡಿ ಊರಲ್ಲಿ ಏನಂದ್ರೆ ದೊಡ ಬೆಂಗೂರಲ್ಲಿ ನಪ್ಪ ಇನು ಚೆನ್ನಾಗಿ
ಹಾ ಇಲ್ಲಿ ಊರಾಗಿದ್ದಾರಲ್ಲಾ ಹಂಗಗೆ ಅನ್ಕ ತರುತರಾನ ಅದು ಮ ಸಿಣ ಯಾವ ಹ ಬಂದ್ರೆ ಅಮೌಂಟ್ ಟ್ಟಿಲ ರೂಮ್ ಗ ಮಲ್ಲ ನಿಮ ಆ ಕಡೆ ಅಂದ್ರ
ಸರಿ ಆದದ್ರ ಬೇರೆ ಸದ್ಯಕ್ಕೆ ಮರ ಬರೆ ಬಂದಿದಲ್ಲ ಒಳಗಡೆ
ಈಗ ಜಾಸ್ತಿ ಪ್ರಾಬ್ಲಮ್ ಆತ ಅಣ್ಣ ಸುಮ್ಮ್ನೆ ಆರಾಮ್ ನಾವು ದುಡಿಲಿ ಅಂತ ಮಕ್ಳು ಮನೆ ಕಳಸಿರ್ತಾರ ಅಣ್ಣ ನಾವವು ಹೋಗಲಿ ಏನೋ ನಮ್ ಒಂದಿಷ್ಟು ಇರದೆೇ ಅಪ್ಪ ನೋಡ್ಬೇಕಂತ ವಾರಕ್ ಒಂದಿ ಇಷ್ಟನ ಬೇಕಾದಣ ಸಾವಿರ ಎರಡ್ ಸಾವಿರ ವಾರಕ್ಕೆ ಖರ್ಚ ಆೆ ಆಗ್ತದೆ ಮತ್ತ ಅದ್ರಲ್ಲೇ ಅಡಗೆ ಅವೆ ಎಲ್ಲ ಅಂದ ನಮ್ಮ ಆ ಪಸಗಳ ನೀ ಇಡರಲ್ಲ ಅಯ್ಯನಣ
ಹ್ಮ್್ಮ್ ಅ ರಿಲ್ ಎಡು
ಹ ಹನ್ ಹೀನ್ ಇಲ್ಲಿ ನಮ್ಮರಲ್ಲ ಹಬ್ಬನಿ ನಾಯ್ ಕಡದಾನ
ಯಾರ ಪ ಅವರು
ಅದ ಚಿಕ್ಕ ವಯಸ್ಸಲ್ಲಿ ಹುಡ್ಗ ಇದ್ದಣ ಎಲ್ಲ ಬರೇ ಆ ಕಡೆ ಈ ಕಡೆ ಓಡಾಡ್ತಿದ್ದ ನಾ ಈ ಕಡೆ ಸಣನ
ಯಾರ ಹೆಸ್ರೇನ ಒಂದು
ಅವನ ಹೆಸರು ಗಂಗೆ ಅಂತಾರಣ್ಣ ಅವನ ಹೆಸರು ಗಂಗೆ ಅಂತ
ಹಾ ಹಾ ಹಾ ಗಂಗೆ ಅಂತ ಎಲ್ಲಿ
ಬೇವರಣ ಆ ಕಡೆ ಆ ಕಡೆ ಹ್ಮ್
ಹ
ಮೊಡಲ್ ಒಂದು ಅಳಗಾಮಂತಲ್ಲ ಅಲ್ಲಿ
ಹೌದಾ ಫುಲ್ ಜಾಸ್ತಿ ಆಗೇತೆ ಏನ್ ಗಾಯಾ ಏನು
ಅಂತ ಪರ ಎನಲ್ಲನಾ ಚೂಜಾಕ್ಷೇಮಂದಾರಾ
ಹ್ಮ
ಅವು ಊರ್ ಸೀಬಿ ಬಿಟ್ಟೋಗ್ಬಾರ್ದ ಅಂತ ಅವ್ರ ಮನ್ಯಾಗ ಅಂತಾರ ಹಳ ಹಕೊಂತಾನ
ಏ ಎಷ್ಟು ಗಂಟೆಗೆ ಆಗೇತೆ ನಿನ್ನೆ ಇವತ್ತ
ಕಡ್ದಣ ಇವ ಈ ಆಕ್ಷಮಂದರ ಅ್ರ ಒಳ್ಳೆದ
ಹ
ಎಳದ್ರ ಕೀೇಳ ವಳತು ಪಾರ
ಹೌದಾ ಕಳ್ಳನ್ ಮಕ್ಳಿಂದ ಹುಡುಗ್ರು ಹ
ನಿ ಮರಲ್ಲಿ ಮೊರ ಮಜ್ಜದಾ
ಏ್ ಹಂಗೇನಿಲ್ಲ ಉಗರು ನಿಮ್ ಹಳ್ಳಿ ಕಡೆಗ ಆದ್ರೆ ಸ್ವಲ್ಪ ಜಾಸ್ತಿ ಇರುತ್ತೆ ಕುುತ್ತ
ಹ ನಂಬಲ್ಲಿ ಅಣ್ಣ ಫುಲ್ ಬೆಂಕಿ ಅಣ್ಣ ವಜ್ಜಿ ಮಾಡ್ತೀವ ಅಣ್ಣ ನಾವು ಪುರಾ ಊರ್ ಊರ ಸಂಭ್ರಮ ಮಾಡ ಅಲ್ಲಿ ಜಾಸ್ತಿ ಇ ಮಾಡ್
ಹ್ಮ್ ಅಲ್ಪ ಸ್ವಲ್ಪ ಮೂರ ಮಂದ್ರೆ ಅಷ್ಟ ಕಷ್ಟೇ ಮತ್ ನಿಮ್ ತರ ಏನ
ಹ ಹಾ ಏ ಅವೆಲ್ಲಾ ಆಡ್ತವಣ್ಣ ನಾವು ಅಂತವೆಲ್ಲಾ ಇರ್ಲೇಬೇಕಕ್ ನಮಗ ಡೇಲಿ ನೈಟ್ ಎಲ್ಲಾ ಆಡ್ತೀವಿ ನಾವವು
ಹ್ಮ್್ಮ್ ಎಲ್ಲಾ ಮಾಡ್ತ ನಮ್ ಏನಿಲ್ಲ ಒಂದೇ ಸುಮ್ಮನೆ ಅದು ದೇವ್ರ ಕುಂತಿರ್ತಾರೆ ಎಲ್ಲ ನೋಡೋದು
ಹಂಗ ಏನಿಲ್ಲ ಅಣ್ಣ ನಾವು ಈ ಗುದ್ಲೆ ಹಾಕಿ ಗುದ್ಲಿ ಅಂತ ಹಾಕ ತ ಬ ದವ್ರರು ಕೂಡಕಿಂತ ಐದ್ ದಿನ ಹಿಂದೆ ಅವತ್ ನಿಂತ ಅಲ ಎಾಡಕ್ ಚೇವ ಮಾಡ್ತವಣ ದೇವ್ರು ಕುಂದರ್ತಾವ ಇವತ್ತ್ತು ಕುಂದಿರ್ತಾವ ನೋಡಣ ನಮ್ಮ ಮೂರಾಗ ಆಯ್ತಾರಲ್ಲಾ
ಹಾ ಇವತ್ತು ಕುಂತತವೆನ
ಕುನರ್ತನ್
ಹ್ಮ್
ಕುಂತ್ರು ಅಂದ್ರ ಆಯ್ತಣ್ಣ ಮತ್ ಐದ್ ದಿನ ಇರ್ತವ ಐದನೇ ದಿನ ಮತ್ ದಪ್ಪನ ಅಂತಾರಣ ಅವತ್ತಿಂದನ ಅವತ್ ದೇವ್ರ ರ ಇದ ಆತವ ಹೌದು ತಲ ಆಸ್ದ್ದನ ಹ್ಮ
ಹ್ಮ್ ಹ್ಮ್ ಹ್ಮ್
ಅವತ್ತ ನಮ್ಮಂಬಲ್ಲಿ ಎಲ್ಲ ಕರೆಕ್ಟ್ ಆಗಡೋದು ಬೇಲೋರ್ರನು ಬರ್ತಿರ್ತಣ ನಮ್ಮ ಮೂರು ನೋಡಕ ಅವ ನ ಬಂದು ಕರೆಕ್ಟ್ ಆಗಿ ಅವ್ರನ್ನ ಅವ್ರ ಊರಲ್ಲಿ ಯಾವ ರೀತಿ ಎಲ್ಲ ಆಡ್ತಾರೆ ನಮ್ಮ ಊರಲ್ಲಿ ಅದನ್ನ ತೋರ್ಸ್ತಾರೆ ನಾವು ಬೇಲೂರ್ಗ್ ಹೋಗ್ತಿರ್ತಿವಿ
ಅವ್ರ ಅವ್ರದಂದು ಇದು ತೋರ್ಸೊಂಡ ಹೋಗ್ತಾರೆ ರೆ ನಸೆ
ಹಾ ಹಣ ಬಂದು ನಮ್ಮ ಮೂರ್ ದೇವರ್ ನೋಡಿ ಸಾ ಮಾಡಿ ಅವ್ರ ಊರಲ್ಲಿ ಹೆಂಗಲ್ಲ ಇತಾರೆ ನಮ್ಗಿ ತೋರ್ಸಿ ಓದಾರಣ
ಹಾ
ಅದೇ ಕರೆಕ್ಟ್ ಆಗಿ ನಮ್ ಒಳ್ಳ ಕಡೆ ಎಲ್ಲ ಚೆನ್ನ್ ಮಾಡ್ತಾರೆ ನಮ್ಮ್ ಮೂರ ಹಬ್ಬ ಒಂದು ಸ್ವಲ್ಪ ದೊಡ್ಡ ಹಬ್ಬ ಇದ್ದಂಗ
ಹ್ಮ್ ಅದ್ ಬಿಟ್ಟು ಏನ ಅ್ ಇದು ಕಟ್ಟಿಗೆ ಹಾಕಿ ಇ್ ಮಾಡ್ತಿರಲ್ಲ ಅದನ್ನು ತೂಳ್ತಾರಲ್ಲ ದೇವರು ಬೇಂಗಗೆ ಕನು
ಏನಣ ದವರು ಕುಳತವಣ್ಣ ನೆ ನಾಲ್ಕ್ ಗಂಟೆಿನ ಈ ಕತ್ತಲ್ ರಾತ್ರಿ ಅಂತ ಮಾಡ್ತಾರಣ ಮತ್ ಮತ್ತೊಂದು ಏಳಳ್ ತಾರೀಕ ಅಂತ ಇರ್ತವೆ ಅವಾಗ ಎರಡು ದಿವ್ಸ ದೇವರು ತುಳಿತಿದ್ದಳ್ಣ ದಪ್ಪನ್ ದಿನ ಬೆಳಿಗ್ಗೆ ಒಂದ್ ದಿನ ತುಳಿತಳ
ಹಾ
ಕರೆಕ್ಟಾಗಿ ಪೂರಾ ನಾವೇ ರಾತ್ರಿ ಎಲ್ಲಾ ಅವ್ರ ಮನೆ ಮುಂದೆ ಇವ್ರ ಮನೆ ಮುಂದೆ ಇದ್ದ ಕಡ್ಡು ಕಟ್ಟಿಕ ಎಲ್ಲ ತಂದು ಹಾಕಿರ್ತೀವ ಅಣ್ಣ ಸುಟ್ಟಿರ್ತೀವಿ
ಹಾ ಹಾ ಬೆಳಗ್ಗೆವರೆಗೆ ಇದಾಗಿಬಿಡ್ತದ
ಷ್ಟ ಬೆಳಗ ನಾಟಿಗೆ ಪೂರ ಕೆಂಡ ಅಧರ್ಸ ಸುತ್ತನ ನಿಂದ್ರದಾಗಲ ಅಷ್ಟ ಶಕ ಇರ್ದ ಅಂತ ಶಕದಾಗ ದೇವರು ತುಳಿತಾವಣಗ್
ಹೌದಾ
ಹ
ಮುಸ್ಲಿಮಗ್ ಬಂದಿರೋದ ಏನ ಹಿಂದೂ ಮಂದಿಗೆಗ್ ಬಂದಿರದ
ಆ ಇಬ್ರಿಗೆ ಸಿಮಣ ಒಬ್ಬರ ದೇವ್ ಮಾತ್ರ ನಮ್ಮ್ಊಊರ್ ದೇವರು ಮಾತ್ರ ಅತ್ರ ಇಂದುಗ್ಯಾದಣ
ಹಿಂದಿಗೆ ಅದ ಅಂದ್ರೆ ಎಲ್ರುೂ ಸೇರ್ರಿಸಿ ಮಾಡದ ದೇವ್ರದು
ಹಾ ಯಾಲ್ ತುಮಸ ಮರ್ತ ಹತಾರಣ್ಣ ಮುದ್ಗಾಲ್ ಕೋತಾರಣ್ಣ ನಮ್ ಕರ್ನಾಟಕದಾಗ ಎರಡನೇ ದಸರಾ ಅಂತ ಆತಾರಣ್ಣ ಮುದ್ಗಾಲ್
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಿ ಅಲ್ಲಿ ಬಾಯ ಆದಣ್ಣ ಒಂದ ಪವಿತ್ರವಾದ ಅಲ್ಲಿ ಹೋಗಿ ಹಾ ತಿನ್ಸೊಂಡು ಬರ್ತಾರಣ್ಣ
ಹ ಹೌದಾ
ಹಾ
ಅಂದ್ರೆ ಏನ ಏನ್ ಇರಪ್ಪಾ ಹಳ್ಳಿ ಕಡೆ
ಹಳ್ಳಿಗಡ ನೋಡ್ರೆ ಚಂದ ಚಂದಣ ಚಂದಾಣ ಈ ಕಡೆ ಎಲ್ಲಾ ಜಾ ತುಂಬಾ ಹಬ್ಬಗಳು ಆಚರಿಸ್ತಿೀವ ಆ ಕಡೆ ಎಲ್ಲಾ ಜಾಸ್ತಿ ಆಚಸೋಣ
ಹಾ ಇಲ್ಲೆಲ್ಲಿ ಹೆಂಗಂದ್ರೆ ಸಿಟಿಗೋಸ್ಕರ ಹೆಂಗ ಮಾಡ ಸಿಟಿ ಎಲ್ಲ ಇದುಏ ದೊಡ್ಡ ಇದಾನ ಅಂದೇ ತರ ಮಾಡ್ತಾರೆ ಅಲ್ಲಿ ಸಿ ಹಳ್ಳಿ ಕಡೆದಾಗ ಏನ್ರ ಚೆನ್ನಾಗ್ ಒಳ್ಳೆ ಹ ಇದು ಎಲ್ಲಾ ನೋಡ್ಬೋದು ಕಣ್ತುಂಬಾ